ಹಲೋ
ಹಲೋ ಭರಾಜ್ ಬಸ್ಸು ಹಾ ಕೇಳ್ತಿದೆ.
ಏನ್ ಮಾಡ್ತಿದ್ರಿ
ಹಾ ಬೈ ಈಗ ಟೀ ಕುಡ್ದ್ ಬಂದೆ ಈಗ ಕೂತೇವ್ ನೋಡು ನಿಮ್ದ ಟೀ.
ನಾನ್ ಟೀ ಕುಡಿಯಲ್ಲ ಬ್ರೋ
ಹೌ ಸೊ ಅದ ಏನ್ರ ಮತ್ತೆ ಇವ್ನಿಂಗ್ ತಿನ್ಬೇಕಲ ಬ್ರೋ.
ಮನೇಲಿದ್ದೀನಿ ಮನೇಲೇನ್ ಆ ತರ ಇರಲ್ಲ.
ಹೌದಾ ತಿನ್ದೆ ಸ್ನಾಕ್ಸ್ ಆದ್ರೆ ಏನಾದ್ರು ರೋಡ್ ಕಡೆ ಬ ಬಜ್ ಜಿ ಆಗ್ಲಿ ಮತ್ತ
ಆತರ ಸಿಗುತ್ತೆ ರೋಡ್ ಸೈಡ್ ಆ ಕಡೆ ಹೋಗ್ಬೇಕು ನೈಟ್.
ಹ್ಮ್
ಒಬ್ನೇ ಇದೀನಿ ಒಬ್ನೇ ಹೋಗಕ್ ಬೇಜಾರು ರ್ಯಾನು ಕರ್ಕೊಂಡ್ ಹೋಗಕು ಇಷ್ಟ ಇಲ್ಲ ನಂಗೆ.
ಹೌದಾ ಬ್ರೋ ಇಲ್ಲ ಬೈ ನಾ ಇದ್ನ್ಯಂದ್ರ ಅ ಕಡೆ ಬಂದ ಬಿಡ್ತಿದ್ದೇ ಬರ್ತೇನ ನಡಿ.
ನೀವ್ ಇದ್ದಿದ್ರೆ ನಾನ್ ನಿನ್ನನೇ ಕರ್ಕೊಂಡ್ ಹೋಗ್ತಿದ್ದೆ ನಾನು.
ಹ್ಮ್ ಆದ್ರೆ ನಿಮ್ನ ಬಾಳ ಮಿಸ್ ಮಾಡ್ಕೊತಿನ್ ಬಯ್
ಹೌದಾ
ಹ್ಮ್ ಹ್ಮ್ ಹ್ಮ
ಇಲ್ಲಲ್ಲ ನಮ್ಮ್ ಇವ್ರು ಬಸ್ಸು ಅವ್ರು ಹೋಗ್ಬಿಟ್ರಲ್ಲ ಅಲ್ಲಿ ಬಾಳ ದೂರ ಹುಳಿದ್ರು
ನಮ್ದ ಏನಾದ್ರರು ಪ್ಲಾಸ್ಟ್ರರ್ ಮುಗಿದ್ರೆ ಆ ಕಡೆ ಬರ್ತೇವೆ ಈಗ.
ಯಾವಾಗ ಬರ್ತ್ರಪ್ಪ ನೀ ಬರವಾಗ ನಾವ ಇಲ್ಲಿ ಇರ್ತವ ನಾ ಆಸ್ಟ್ಲಲ್ಲಿ ಇರ್ತವ ಗೊತ್ತಿಲ್ಲ.
ಏ ಇಲ್ಲಪ್ಪ ಈ ಬರ್ತೇವೆ ಈಗ ನಾವು. ಬಂದು ಆಮೇಲೆ ಐದಕ್ಕೆ ಹೋಗ್ಬೇಕಂದಿದೆ ಬೆಂಗ್ಳೂರ್ಗೆ.
ಹ್ಮ್ ವಕ್ ತುಮಕೂರಗ ತಂದ್ರಲ್ಲ ಏನಾಯ್ತು.
ಹ್ಮ್ ಇಲ್ಲ ಎರಡರಲ್ಲೇ ಒಂದ್ ಹೋಗತ.
ಹಾ
ಹ್ಮ್ ಎರಡರಲ್ಲಿ ಒಂದ್ ಹೋದ್ ಅಂದ್ರೆ ಮತ್ತೆ ಈಗ ಇದಾಗತ್ತ ಇಲ್ಲಾಂದ್ರೆ ಆಗದಿಲ್ಲ.
ಬನ್ನಿ ಇಲ್ಲೇ ನಮ್ಮೂರಲ್ ಕೆಲಸ ಸ್ಟಾರ್ಟ್ ಆಗುತ್ತೆ ಇಲ್ಲೆ ಗದ್ದೆ ಕೆಲಸ ಬನ್ನಿ.
ಏ ಅದ್ರಲ್ಲಿ ಆದ್ರ ನಮ್ದು ಇದೀನ ಜೀವನ ತಗಿತರ ನೀವ್ ನಮ್ದ.
ಜೀವ ಹೋಗುತ್ತಾ.
ಮೊದಲೇ ನಮ್ದ ನಡ ನಡ ಅಂತೀವ್ ಬ್ರು ನಾವು ಮತ್ತೆ ಅದರಲ್ಲಿ ಬಂದವೆಂದ್ರ ನಡಾನೆ ತೆಗಿತಿರೆ ನಮ್ದು.
ನಾಡನ ಕಿತ್ತಾಕ್ ಬಿಡ್ತೀ ನಮ್ ಕೆಲ್ಸ ಮಾಡಿದ್ರೆ.
ಹ ಅಲ್ಲಿ ಮತ್ತ ಬ ಕೌಳಿ ಹಚ್ಚು ಅವು ಬಾಳ ಬ್ರೊ ನಿಮ್ ಕಡೆ. ಕೌವಳಿ ಸದಿ ತೆಗಿ. ಮತ್ತ ಗೊಬ್ಬರ ಕೌಳಿ ಸದಿ ಕೌಳಿ ಹಚ್ಚಕ್ ಹೋಗಟ್ಟಗನೇ ಬಂದ ಮುಕೊಂಬ್ಬಟ್ಟಿರತೇವ.
ಹ್ಮ ಹ್ಮ ನಾವ್ ಹಚ್ಚಾರ ಹೆಂಗ ಆಗ್ಬೋದು ನೀವೇನ್ನು ಅಲ್ಲೇ ಸ್ವಲ್ಪ ಹೊಲ್ದಲ್ ಕೆಲ್ಸ ಮಾಡ್ತೀರ ಅಷ್ಟೇ ನೀವು.
ಹ್ಮ
ನಾವೆಲ್ಲಾ ಅಸ್ತೀವಲ್ಲಾ ಎಲ್ಲಾ ಕಿತ್ತಾಕ್ತಿವಿ ಹಗಿಯಲ್ಲ.
ಹ್ಮ ಹಾ
ಮತ್ತೆ ನಾವ್ ಚಂತನ ಮಾಡ್ಬೇಕಲ್ಲ ಬೆಳಗ್ಗೆಯಂದಾನೂ ಮಾಡ್ಬೇಕು ಕೆಲ್ಸ.
ಹ್ಮ್ ಇಲ್ಲ ಅದು ನಮ್ದು ನೀವ್ ಮಾಡಿ ಮಾಡಿ ರೂಡೀ ಇರುತ್ತಲ್ಲಾ.
ರೂಡಿ ಇರುತ್ತೆ ಮತ್ತ್ ನಮ್ಗೂ ಬೇಸರ ಆಗುತ್ತಲ್ಲ ಮಾಡಿ.
ಹ್ಮ್ ಬೇಸ್ರ ಆಗತ್ತೆ ಅದಕಂತನೆ ಈಗ ಸಿಟಿಗ ಹೋಗ್ತಾರೆ ನಿಮ್ಮೂರು ಕಡೆಯಿಂದ ಬಾಳ.
ಅಂದ್ರೆ ನಮ್ ಊರ್ ಸೈಡ್ ಬಂದ್ರೆ ಕೆಲ್ಸ ಅಂದ್ರೆ ನಿಂಗ್ ಆಗಲ್ಲ ಅಲ್ಲಾ.
ಹ್ಮ್ ಅಂದ್ರೆ ಬಾಳ ಕೆಲ್ಸ ಆಗುತ್ತೆ ನಿಮ್ ಕಡೆ ನಮ್ದು. ಅದ್ರಲ್ಲಿ ನಮ್ಮವ್ರದೆ ನಡ ಸರಿ ಇಲ್ಲ.
ಹ್ಮ
ನಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಇಲ್ಲಿಗ್ ಬಂದಗಳೆನೆ ನಮಗ ಬ್ಯಾಕ್ ಪೇನ್.
ಮಕ್ಕ ಹೋಗಂತಾರ ಬಂದ್ರೆ ಊರಿಗೆ ಕೆಲ್ಸಕ್ಕೆ ಅಂದ್ರೆ ಹೊಲಕ್ ಹೋಗಂತಾರ.
ಹ್ಮ್ ಆ ಕಡೆ ಬಂದ್ರೆ ನಾವು ಹೊಲಕ್ ಹೋಗು ಆ ಕಡೆ ಸದಿ ಹೋಗು ಆ ಕಡೆ ಸದಿ ಆ ಕಡೆ ನಮ್ಮೊಲಕ ಹೋಗು ಅಂತ ಕೊಡ್ತಾರ ಬ್ರೊ.
ಅದ್ಕೆ ನಿನ್ಗ್ ಹೋಗಕ್ ಇಷ್ಟ ಆಗಲ್ಲ.
ಹ್ಮ್ ಇಲ್ಲ ಬರ್ತಿವೀ ಇನ್ನು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದಲ್ ಅದಕ್ಕೆ ಆ ಕಡೆ ಬರದಾಗಲಿಲ್ಲ ಈಗ
ಮನೆ ಕಡ್ತಾರ ಪ ನಿಮ್ಮ ಅಕ್ಕ ಅವ್ರಲ್ಲಿ.
ಹ್ಹಾಆ
ಮನೆ ಕಟ್ತಾವ್ರೆ ಚೆನ್ನಾಗಿ ಹ್ಮ್ ಇನ್ನೂ ಕಟ್ತಾಯಿದ್ರಿ ನಿಲ್ಸಾವ್ರ ಏನೊ ಹಾಕೋ ಗೊತ್ತಿಲ್ಲ ನಾನು ಆ ಕಡೆ ನೋಡಿಲ್ಲಾ
ಹ ಹಾ.
ಕಟ್ಟ್ತಾ ಇದಾರೆ ಅವರು ಮನೆ
ಹೌದ್ ಇದಕ್ಕ ಇದಕ್ ನಿಂತಿದೆ ಅಂತ
ಹೆಣ್ಣು
ಯಾ ಯಾವ್ದದು ಚಕ್ ಹ್ಞಾ ಇದಕ್ಕ ಹಾ ಅದಕ್ ನಿಂತಿದೆ ಅಂತ
ಹೌದಾ
ಹ್ಮ್ ಮೇಲೆ ಬೇಸಿಗೆನೆ
ಬೆಸ್ಮೆಂಟ್ ಲೆವೆಲ್ ಆತರ ಬೇಸ್ಮೆಂಟ್ ಅಂದ್ರೆ ಕೆಳಗಡೆ ಅಂದ್ರೆ ಚತ್ತ್ ಹೊಡತಿರ್ಬೇಕು ಹೂಂ ಸೆಂಟ
ಮೇಲೆ ಇದು ಇರ್ತಲ್ಲ ಬ್ರೋ ನಮಗೂ ಬರವಲ್ದು ಬಾಯಲ್ಲಿ
ಅದೇ ಆರ್ ಸಿ ಸಿ ಅಂತಾರಲ್ಲಾ
ಹಾ ಅದೇ ಅದೇ ಅದೇ ನೋ
ಹ ಅಂದ್ರೆ ಇನ್ನು ಪ್ಲೇಟೂ ಸೆಂಟ್ರಿಂಗ್ ಎಲ್ಲಾ ಮಾಡ್ಬೇಕು
ಹಾ ಅದೇ ಇದೆ ಅಂತ ಈಗ
ಮೊದ್ಲಿವಾಗ ಸೆಂಟ್ರಿಂಗ್ ಮುಗಿಸ್ಬೇಕು ಅಂದ್ರೆ ಒಂದ್ ಎರಡ್ ಮೂರ್ ದಿನಂದಲ್ಲಿ ಮಾಡ್ತಾರೆ ಅದಾದ್ಮೇಲೆ ಸೆಂಟ್ರಿಂಗ್ ಅವ್ರಿಗೆ ಹೇಳ್ಬೇಕು ಅಂದ್ರೆ ಇದು ಮೋಲ್ಡ್ ಹಾಕ್ತಾರಲ್ಲಾ
ಹಾ ಹಾ.
ಅವ್ರಗ್ ಹೇಳ್ಬೇಕು ಅವ್ರು ಬಂದು ಒಂದ್ ದಿನ ಹಾಕೊಂಡ್ ಹೋಗ್ತಾರೆ ಮತ್ತೆ ಎಲ್ಲ ತಂದಿರ್ಬೆಕಲ್ಲಾ ಪ್ಪ ಉಸ್ಕು ಕಡಿ ಸಿಮೆಂಟು ನೀರು ಎಲ್ಲಾ ಬೇಕಲ್ಲಾ
ಹ್ಮ ಎಲ್ಲಾ ಬೇಕು ಬ್ರೋ ಅದಕ್ಕ ಬೊರವೆಲ್ಲ್ ಹಾಕ್ಸೀದಾರಂತೆ ಹೌದಾ
ಹ್ಮ ಬೋರ್ ಹಾಕ್ಸವ್ರೆ
ಹ್ಮ್ ಅವಾಗ ಹಾಕ್ಸಿದ್ರಂತೆ ಇವಾಗ ಏನೋ ಅದೊಂದ್ ಬಂದ್ ಹಾಕದ್ರ ಅಂದ್ರೆ
ಎಲ್ಲಾ ಸರಿ ಹೋಗುತ್ತಂತೆ.
ಮತ್ತೆ ಅದಾದ್ಮೇಲೆ ಪ್ಲಾಸ್ಟರೂ ಅಂದ್ರೆ ಬೆಡ್ ಹಾಕೋದು ಟೈಲ್ಸು ಈ ತರಾ
ಹು ಹ ಅವೆಲ್ಲಾ ಆಗಿಂದ ಮುಂದಮ್ಮ ಪೇಂಟ್ ಗೀಂಟು ಎಲ್ಲಾ ಬರುತ್ತೇವ
ಮತ್ತೆ ಬಾತ್ರೂಮ್ ರಿಂಗ್ ಆಗ್ಸಾರಪ್ಪಾ ಬಾತ್ರೂಮ್ ಮನೆ ಹತ್ರಾನೆ ಮಾಡೋವ್ರ ಮನೆ ಅಟ್ಯಾಚು
ಹಾ
ಅಂದ್ರೆ ಹೊರಗ್ ಔಟ್ ಸೈಡ್ ಹಂಗೆ ಅತ್ತ್ ಮನೆಗೆ ಹಚ್ಚಿನೆ ಈ ಕಡೆ ಲೆಫ್ಟ್ ಸೈಡ್ ಏನೋ ಮಾಡವ್ರೆ. ನಮ್ ಚಿಕ್ಕಪ್ಪ ಅವ್ರು ಬಂದಿದ್ರು ಮಡಿಕೆಸೂರಿಂದಾ
ಹಾ.
ಅವ್ರು ಬಂದು ಎಲ್ಲಾ ಹೊಡ್ದ ಹಾಕಿ ಈ ತರಾ ಏನೋ ಮಾಡವ್ರ ಗು ಗುಂಡಿ ಹೊಡೆದು
ಹ.
ಮಾಡ್ಕೊಟ್ರು
ಅದು ಸಿಪ್ಟಿಕ್ ಟ್ಯಾಂಕ್ ಇರ್ಬೆಕ್ ಬ್ರೋ ಅದು ಗುಂಡಿ ಅದು ಹೊಡದಿದ್ರ ಅಂದ
ಹ್ಮ್ ಅದೇ ಬಾತ್ರೂಮ್ದೂ
ಹ್ಮ ಸಿಫ್ಟಿಕ್ ಟ್ಯಾಂಕ್ ಅದ ಮತ್ತೆ ಅಲ್ಲಿ ಬಾತ್ರೂಮ್ದ ಎಲ್ಲ ಇದ ಆಯ್ತ ಅಂದ್ರೆ
ಹ್ಮ್ ಒಳಗಡೆ ಕಟ್ತಾರಂತ ಪಾ ಕಲ್ಲಲ್ಲಿ
ಹಾ ಹೌದು ಒಳಗಡೆನಾ
ಹ್ಮ್ ಅಂದ್ರೆ ಏನೋ ಸುತ್ತ ಕಟ್ಟಿ ಕೊಡ್ತಾರಂತೆ ಒಳಗಡೆ
ಹ್ಮ.
ಏನೋ ನಾನು ನೋಡಲ್ಲ ಕೇಳ್ದ ಅಷ್ಟೇ ನಮ್ಮೂರೆಲ್ಲ ಎರಡು ಕೆಲ್ಸ ಮಾಡವ್ರೆ.
ಹಾ
ನಿಮ್ ಮಾಮ ಅವರದೊಂದು ನಮ್ ಲೈನ್ ಅಲ್ಲಿ ಒಂದ್ ಮನೆ ಕಟ್ಟವ್ರೆ ಅಲ್ಲಿ ಕೂಡ ಮಾಡಿದ್ರು.
ಹಾ ಹ ಏನ್ ಒಳಗಡೆ ಬಾತ್ರೂಮಾ.
ಇಲ್ಲ ಹಿಂಗೇ ರಿಂಗ್ ಹೊಡಿತಾರಲ್ಲ ರಿಂಗ್ ಅಲ್ಲಿ ಹಾಕೋಕೆ.
ಹ ಅಂದ್ರೆ ಒಳಗಡೆ ಅಂದ್ರೆ ಟ್ಯಾಂಕ್ ಇಸಕಂತ ತಳಗ ಹಾಕ್ತಿರ್ಬಹುದು
ಏನಪ್ಪ ಅಷ್ಟೊಂದು ಗೊತ್ತಿಲ್ಲ ಅದೊಂದು ಮಾಡವ್ರೆ.
ಹ್ಮ್ ಇಲ್ಲ ಬ್ರೋ ನಿಮ್ ಕಡೆ ಆದ್ರೂ. ಮಾಡ್ಬೇಕ್ ಬ್ರೋ ಆ ಕಡೆ ಎಲ್ಲ ಹೋರಾಡಗೆ ಹೋಕರೇ ಎಲ್ಲಾರು.
ಇಲ್ಲ ಎಲ್ಲಾ ನೆ ಇದ ಐತ್ ಬ್ರೋ ಆದ್ರೆ ನಿಮ್ ಕಡೆ.
ಅಂದ್ರೆ ಯಾರು ಹೊಸತ್ತಾಗಿ ಮನೆ ಕಟ್ತಾರಲ್ಲ ಅವರೆಲ್ಲಾ ಬಾತ್ರೂಮ್ ಮಾಡ್ಕೊತಿದಾರೆ ಎಲ್ರು.
ಹಾ ಬಾತ್ರೂಮ್ ಮತ್ತ ಜಾಕ ರೂಮ್ ಎಲ್ಲಾರ ಮಾಡ್ತಿದರು.
ಹ್ಮ್ ಎಲ್ರು ಮಾಡವ್ರೆ.
ಹ್ಮ್ ಇಲ್ಲ ಬ್ರೋ ಮನೆಗೆ ಒಂದು ಬಾತ್ರೂಮ್ ಇರ್ಬೇಕಲ್ಲ.
ಹೌದೌದು ಇರಬೇಕು ಡೇ ಟೈಮಲ್ಲಿ ಹೋಗಕ್ಕಾಗುತ್ತಲ್ಲ ಅರ್ಜೆಂಟ್ ಇತರ.
ಹಾ
ಡೈಲಿ ಯೂಸ್ ಆಗಿಲ್ಲ ಅಂದ್ ನೈಟ್ ಟಮ್ ಆದ್ರೂ ಯೂಸ್ ಆಗತ್ತಲ್ಲಾ ಅಂದ್ರೆ. ಮನೇಲಿ ಹೆಣ್ಮಕ್ಳು ಹೊರ್ಗಡೆ ಹೋಗಕ ಚಾನ್ಸ್ ಇರಲ್ಲ ಈ ತರ.
ಹ್ಮ್ ನೈಟ್ ಟೈಮ್ ಆಗೋದಾಗಲ್ಲಲ್ಲಾ.
ಹ್ಮ
ಅದಕ್ಕಂತ ನೋಡಬ್ರು ಆದ್ರ ನಿಮ್ ಕಡೆ ಸೊಳ್ಳೆ ಮುಟ್ಟಬ್ರೋ.
ಗದ್ದೆ ಅಸ್ತಿಲ್ಲ ಅವಾಗ ಜಾಸ್ತಿ.
ಹ್ಮ್ ನಮ್ಗೆಲ್ಲಾ ಬಂದ್ರೆ ಆಗದಿಲ್ಲ.
ಹ್ಮ್ ನಮಗೂ ಮತ್ತೆ ಆಗಲ್ಲ ಆದ್ರೆ ರೂಡ ಬಳತ್ತಲ್ಲ.
ಹ್ಮ್
ರುಡ ಬಿದ್ರೆ ಏನು ಮಾಡೋದ ಆಗಲ್ಲ ಸುಮ್ಮನೆ ಕಡಸ್ಲು ಕಡಿತಾ ಇರ್ತವೆ ಸುಮ್ಮನೆ ಕಡಿಸ್ಕೊಳ್ತಾ ಇರಬೇಕು.
ಹ ಹೌದ್ ಬ್ರೋ ನಾವ್ ಆ ಕಡೆ ಬಂದಿರ್ತೀವಲ್ಲ ಅ ಇದಕ್ ಟಾಯ್ಲೆಟ್ ಗೆ ಅದಕ್ ಹೋದಾಗ ಅಂತೂ ತಿಕ. ಕಡ್ದು ಕಡ್ದು ಇದು ಮಾಡ್ತವ್ ಬ್ರೋ ನಮ್ಗೆ.
ಅದೇ ಅಂಜಿಕೆ ಇಲ್ಲಾ ಅಂತ ಹೊರಗಡೆ ಹೋಗ್ತಾರ ಬೈಲಲ್ಲಿ.
ಹಾ
ಅದೇ ಎಲ್ಲರಿಗೂ.
ಹ ಅದೇನ್ ನೋಡಿದ್ ಆದ್ರೆ. ನಮ್ ಕಡೆ ಅಷ್ಟು ಇರಲಿಲ್ಲ ಬ್ರು ಆದ್ರೆ ನಿಮ್ ಕಡೆ ಮೊತ್ತ ಅದ್ರಲ್ಲಿ ಅಂತರು. ಆದರ ರಾತ್ರಿ ಅಂತ್ತ್ರು ಏ.
ಆಟ್ ನೋಡಿ ಇವಾಗ ಎಂದ ಸೊಳ್ಳೆ ಅಲ್ಲ.
ಹಾ
ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಸೊಳ್ಳೆ.
ಹ್ಮ್ ಇವಾಗ ನೆಕ್ಸ್ಟ್ ಮಂತ್ ಇಂದ ಅವಾಗ ಅಂದ್ರೆ ನಾವ್ ಬರ್ತಿರ್ತಿ. ಅವಾಗ ನಮ್ಗ್ ಸ್ಟಾರ್ಟ್ ನಾವ್ ಬಂದಾಗೆ ನೀವು ಇದು ಸೊಳ್ಳೆ ನೆಪಸ್ತೀರ.
ಹ್ಮ್
ಏನಿಲ್ಲ ತೊಗೊಳ್ಳಳಿ ಹೆಂಗಿದ್ರ ನಿಮ್ಮ್ ಮಾವ ಅವರು ಮನೆ ಮಾಡವ್ರೆ ಫ್ಯಾನ್ ಅವದೆಲ್ಲ ಚೆನ್ನಾಗಿ.
ಹ್ಮ್
ಆರಾಮಾಗಿ ಮನೇಲ್ಲ ಇರುವಂತಿ ಉರ ಬಂದ್ರೆ.
ಏ ಇಲ್ಲ ಅನ್ನ ಅದು ರೆಡಿ ಆಗಿಲ್ಲಲ್.
ಏ ಆಗುತ್ತ ಅಷ್ಟ ಹತ್ರಲೆ ಎಲ್ಲಾನು.
ಇನ್ನು ಪ್ಲಾಸ್ಟರ್ ಮುಗಿಬೇಕು ಅದ ಇನ್ನ ಬಾಳ ಅದ ಏನೋ.
ಹ್ಮ ಎಲ್ಲಾ ಸ್ಪೀಡ್ ಆಗಿ ಮಾಡಿದ್ರೆ ಸ್ಪೀಡ್ ಆಗಿ ಆಗುತ್ತೆ ಕೆಲ್ಸ.
ಹ್ಮ್
ಸ್ಪೀಡಾಗ ಮಾಡೋರ್ ಬೇಕಲ್ಲ.
ಹೌದು ಮನೆ ಅಂದ್ರೆ ಹಂಗೆ ಒಂದು ತಿಂಗಳಲ್ಲಿ ಅಂದ್ರೆ ಆಗೋದಿಲ್ಲ ಅದು ಒಂದ ಮೂರ್ನಾಕ್ ತಿಂಗಳಲ್ಲಿ ಅಂದ್ರೆ ಆಗುತ್ತ
ಎಲ್ಲಾ ದುಡ್ಡದಲ್ಲ ನೋಡ್ಕೋಬೇಕಲ್ಲ ಎಲ್ಲಿ ಉಳಸ್ಬೇಕು ಎಲ್ಲಿಲ್ಲಾ
ಹ್ಮ್ ಇಲ್ಲ ಮೊದ್ಲೇನೆ ಅರೇಂಜ್ಮೆಂಟ್ ಅದೆಲ್ಲ ಇಟ್ಕೊಂಡು ಇತ್ತ ಅಂದ್ರೆ ಬಡ ಬಡ ಲಗುನೆ ಆಗ್ಬಿಡ್ತದ.
ಗುತ್ಗೆ ಕೊಟ್ರೆ ಬೇಗ ಆಗತ್ತೆ.
ಹ್ಮ್ ಎಲ್ಲಾ ದುಡ್ಡು ಗಿಡ್ ಎಲ್ಲಾ ಕರೆಕ್ಟಾಗಿತ್ತು ಮತ್ತ ಎಲ್ಲಾ ಚೋಲೋ ಇತ್ತ ಅಂದ್ರೆ
ಎಲ್ಲಾ ದುಡ್ಡು ರಗಡ ಮಾಡೋರ್ ಗುರು ನಿಮ್ಮ ಮಾಮವರು ಎಲ್ಲಾ ದುಡ್ಡು ರಗಡ ಬೇಜಾನಿದೆ.
ಇಲ್ಲಪ್ಪ ಅವರು
ಎಪ್ಪಾ ನಿಮ್ಗ ಅನ್ಸಿರ್ರ್ಬೇಕು ಇಲ್ಲ ಅಂತ. ಇಲ್ಲಿ ಇರ್ತೀವಲ್ಲ ನಮ್ಗ್ ಗೊತ್ತಿರಲ್ವಾ ಊರಲ್ಲಿ?
ಹಾ ಏನೇನೋ
ಬೇಜಾನ್ ದುಡ್ಡು ನಿಮ್ ಚಿಕ್ಕಮ್ಮ ಇದಾರಲ್ಲಾ ಅವ್ರಂತ್ರು ಬೇಜಾನ್ ದುಡ್ಡ ಮಾಡವ್ರೆ.
ಹ್ಮ್ ಇಲ್ಲ ನಾವ ಅಂತ್ರು ಬಡುವ್ರಿದಿವಲ್ಲ ಬ್ರೊ.
ನೀವ ಇದ್ದೀರಾ ಬಿಡಿ ಆದ್ರೆ ನಾವು ಇದ್ದುರ ಸುಳ್ ಹೇಳ್ತಿವಾ?
ಹಾ ಆಯ್ತ್ ಹಾಯ ಸುಳ್ಳನು ಹೇಳದಿಲ್ಲಲ್ಲ ಬ್ರೊ ನೀವು.
ನಿಮ್ಮ ಕಾರಿಗೇನು ಗೊತ್ತ ಇಲ್ಲಪ್ಪ ಗೊತ್ತಿರ್ಬೋದು ಏನೋ ಗೊತ್ತಿಲ್ಲಾ
ಹ್ಮ
ನಾವು ನೋಡಿದೇವಲ್ಲಾ ಬೇಜಾನ್ ದುಡ್ಡ ಮಾಡೋರೆ ಅವ್ರಂತೂ.
ಹ್ಮ್ ಇಲ್ಲ ಅವರು ಹುಣಸಗೆರೆವ್ರು ರೀಸೆಂಟಾಂಗಿ ಅಲ್ಲಿ ಒಂದು ಮನಿ ಕಟ್ಟಸಿದ್ದಾರೆ.
ಹೊಸ ಎಲ್ಲ
ಹ್ಮ್ ಹುಣಸಿಗೇರಿ.
ಮನೀ ಕಟ್ಟಿದಾರಾ ಕಟ್ಟಿರ ಮನೆ ತಗೊಂಡಾರ್?
ಹಾ ಅಲ್ಲಿನೂ ಕಟ್ಸದಾ . ಹ್ಮ್ ಅಲ್ಲಿನ ಎಲ್ಲಾ ಟೈಲ್ಸ್ ಗಿಲ್ಸ್ ಎಲ್ಲಾ ಮುಗಿಸಿದೆ ಹ್ಮ್
ಅಂದ್ರೆ ಅಲ್ಲಿಂದ ನಿಮ್ ತಮ್ಮಾ ಇರ್ತಾನ?
ಹ್ಮ್ ಅಲ್ಲಿ ಹಂ ನಮ್ದಲ್ಲ ಅವ್ರದ್ದು ಎಲ್ಲಾ ಕ ಇ ಕೆಲ್ಸ ಮುಗದಿದೆ ಈಗ
ಮತ್ತೆ ನೋಡಿ ಯಾಡ್ ಯಾಡ್ ಮನೆ ಅಂದ್ರೆ ಇಲ್ಲೇ ಲೆಕ್ಕಾ ಹಾಕಿ.
ಹ್ಮ್ ಹೌದು ಬ್ರೋ
ಅದ್ರಲ್ ಗೌರ್ಮೆಂಟ್ ಜಾಬ್ ಮಾಡತವ್ರ ನಿಮ್ ಚಿಕ್ಕಮ್ಮ ಒಬ್ರು
ಹ್ಮ್ ಹೌದು ಬ್ರೋ ಅದಕ್ಕೆ ನಾವೇ ನೋಡಿಲ್ಲ.
ಇದೆ ಇದೇ ಬೇಜಾನ ದುಡ್ಡಿದೆ.
ಹ್ಮ ಆದ್ರೆ ಹಂಗ ಇದೇ ಐತಲ್ಲ ಬ್ರೋ ಅದಕ್ಕಂತ ನಾವ ಇದು ಮಾಡಿಲ್ಲ. ಪಾಪಾ ಆ ಹುಡ್ಗನ್ ಬಗರಿನ್ ಎಲ್ಲಾ ಕಾಯಕ ಕೊಡ್ತೀರಾ?